ಹಲೋ, ಏನಿಲ್ಲ ನೋಡು. ... ಹ, ನೀ, ಏನು, ಮಾಡ್ಕತಿ? ..
ಏನಿಲ್ಲ ಸುಮ್ನೆ ಕುಂತಿ ನೀನು, ಬ್ಯಾಗ್ರೌಂಡ್ ವಾಯ್ಸ್ ಚೆನ್ನಾಗಿ ಬರ್ಲಾ ಇದು, ಗೋರಾ, ಗೋರಾ. ..
ನಮ್ದು ಕವತ್ ಚೆನ್ನಾಗಿ ಬರ್ತಾ ಇಲ್ಲ
ಇಲ್ಲ ಅಲ್ಲಿ ಬ್ಯಾಕ್ ಗ್ರೌಂಡ್ ನಿಮ್ದು ಸೌಂಡ್ ಬರ್ಲಾಕ್ತಿರ್ ಅದು
ಇಲ್ಲ ಚೆನ್ನಾಗಿ ಬರ್ತದೆ ಇನ್ನ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅಷ್ಟೇ
ಇೇ ಇಲ್ಲ ನಿನ್ಜ ಚೆನ್ನಾಗಿ್ ಬರ್ತಾ ಇಲ್ಲ ಬ್ಯಾಕ್ ಗ್ರೌಂಡ್
ಹ್ಮ್ ರೂಮ ನಲ್ಲಿ ನಿ ರೂಮ ನಳೆ ಕ ಬಿ ಸ ಕ ಬಿಡ ಹಓಕೆ ಫೋನಲ್ಲಿ ಮಾತಾಡ್ಬೇಕು ನಾವು ಓಕೆ ಹೋಗಯ ನಿಮ್ ರೂಮ್ ಓಪನ್ ಮಾಡ ದೆ ಅಲ್ಲಿ
ಹಲೋ
ಅಲ ನ್ ನಮ ರೂಮ್ ಫ್ರೆಂಡ್ಗೆ ಹತಾ ಇದ ನೀವು ಹೋಗಲ್ಲಿ ರ್ ದಿಸ್ಟಾಪ್ ಆತದ ಅಂದ್ರೆ ಅವ್ನು ಇನ್ನ ಅಲ್ಲೇ ಕೂತವ್ನ ಅವನು
ಹೌದಾ ನಿಮ ನಿಮ್ ಫ್ರೆಂಡ್ಸ್ ನೀನ್ ಡಿಸ್ಟರ್ಬ್ ಮಾಡ್ತಾರಾ
ಹ್ಮ್ ಹ್ಮ್ ಓದಕ್ಕೆ ಬಿಡ್ತಾ ಇಲ್ಲ ಅವರು
ಹ ಮತ್ತೆ ನೀವ್ ಹೋದಲ್ವಾ
ನಾವ್ ನೋಡುೋ ಇವಾಗ ಓದೋದ್ ಬಿಟ್ಟ ನಾ ಬ್ಯಾಂಗ್ಳೂರಲ್ಲಿ ೇ ಪ್ರೇಮ್ಸೇರ್ ಕೆಲಸ ಮಾಡ್ತಾ ಇದರಿ
ಹಾ
ಹ್ಮ್ ಇಷ್ಟೇ ನಮ್ದು ಇವಾಗ ಹ್ಮ್ ನೀವ ಏನ್ ಮಾಡ್ತೀರ ವರ್ಕ್ ಇವಾಗ
ನಾನ್ ಸುಮ ಕುಂತೀನಿ ನೋಡಬ್ಬ
ಹ್ಮ್
ಹ ಊಟ ಆಯ್ತಾ ಹ
ಆಯ್ತು ಪನಿಮ ತಂದೆ
ಹಾ ನಮಂದನ್ ಆಯ್ತ ನಾವಪ್ಪ
ಹ್ಮ ಹ್ಮ
ಇದು ನಾನು ಈಗ ಲೋಕಪಾಲೆಟ್ ಎಕ್ಸಾಮ್ ಬರಬೇಕಂತ ಮಾಡಿದ್ದೆ ಯಾರಾರ್ದ
ಹ್ಮ್
ಮಾಹಿತಿ ಅದಾನನೆ
ಏ ನಮ್ಗ್ ಗೊತ್ತಿಲ್ಪಾ ನಾ್ ಮುಗಸಿರೋದು ಬರ ಪಿುಷಲ್ಲಿ ನಾನ್ ಅಲ್ಲಿ ನಾನು ಆರ್ಟ್ಸ್ ಮಾಡಿದ್ದೆ ಅದ್ರ ಬಗ್ಗೆ ನನ್ ನಾಲೆಜ್ ಆಗುತ್ತೆ ನನಗ ಅದ್ರ ಬಗ್ಗೆ ನಾಲೆಜ ಗೊತ್ತಿಲ್ಲ
ಏ್ ನೀನ್ ಗೊತ್ತಿರ್ಬಲ್ಲ
ಹಕ್ಕೆ
ಅಲ್ಲ ಇದೆಲ್ಲಾ ನಿನ್ ಎಕ್ಸಾಮ್ ಬಾಳ್ ಬರ್ತಲ್ಲ
ನಾ ನೋಡ ಆರ್ ಆರ್ ಬಿ ಬಗ್ಗೆ ನಾ ತಲನ ಕೆಿಸಿಲ್ಲ ನಾ್ದು ಒಂದು ಇದ ಇರ್ತ್ತ ಡ್ರೀಮ್ ನೇವಿ ನೇವಿಯಲ್ಲಿ ಅದು ನನ್ ದೇಸ್ ಬರ್ ಆಯತು ಅದ ಕೂಡ ಅದು ಬಿಟ್ಟ ಕುಂತ್ ಬಿಟ್ಟೀ ನೀವಾಗ ಮನೆಯಲ್ಲಿ ಎಡ ಎಕ್ರ ಹೊಲ ಇಯ ಹೊಲದಲ್ಲಿ ಹತ್ತಿಗ್ ಬೆಳೆದು
ಹಾ
ನೀರಾವರಿಲ್ಲ ಎರಡ್ ತಿಂಗಳ ಹಂಗಗೆ ಬಿಡ್ತೀವಿ ಬೀಳು ಬಿಟ್ಟ ಮತ್ತೆ ತ್ತ ಇವಾಗ ಬಿತ್ಬೇಕು ಇವತ್ತು ಮಳೆ ಬಂತಾಗ
ಇದು ಮತ್ತೆ ನೀನ್ ನೀವಿ ಅದ್ ಹಾಕಿದಿ ಅದ್ರ ಬಗ್ಗೆ ನಿನ್ಗೆ ಇಂಟ್ರೆಸ್ಟ್ ಅಲ್ವಾ
ಇ ಅದ್ರ ಬಲ್ಲಿ ಬಾಳ ಇಂಟ್ರೆಸ್ಟ್ ಇದೆ ಆದ್ರೆ ನಾನು ಎರಡ್ ವರ್ಷ ಬರ್ಲಿಲ್ಲ ಅಪೆಂಡಿಕ್ಸ್ ಆಪ್ರೇಷನ್ ಆಯ್ತಲ್ಲಾ ಸುಮನೆಫೀಸ್ಕ ಎರಡ್ ವರ್ಷ ಅಪೆಂಡಿಕ್ ಸಪ್ರೇಷನ್ ಆಯ್ತು ಎರಡ್ ವರ್ಷ ಪಿ ಯು ಸಿ ಮುಗೇನ
ಹಾ ನಿನ್ಗ ಹ ಹಾ ಮತ್ತೆ
ತಗತಾರ ಅಂತ ನಾನು ಅಷ್ಟ್ ಆಶೆ ಬಿಟ್ಟಿದ್ದೆ ಇದು ಮೆಡಿಕಲ್ ಅಸಿಸ್ಟೆಂಟ್ ಅಂತಸ್ತ ನವಲ್ಲಿ ಆ ಜಾಬಲ್ಲಿ ಮಿಸಲ್ ಕಡಿಮೆ ಇರ್ತಪ್ಪ ಅದೆ ಎಲ್ಲಾ ಪಂಡಿತ್ ಸರ್ ಬಾಳ್ ನೋಡಲ್ಲ
ಹ್ಮ್ ಹ್ಮ್
ಹೇಳಿದ್ರು ಹಿಂಗೆ ಫ್ರೆಂಡ್ಸ ಹದ ಹೋಗಿದ್ದೆ ನಮ್ಮ ಮೆ ಬರ
ಹಂಗಾಗಿ ನಿನ್ಗೆ ಫಿಸಿಕಲ್ ಅದ್ರ ಮ್ಯಾಗ ಸಿಕ್ತ ನೀವಿ ಆದ್ಮ ಯ್ದ ಕಶಿ ಇರ್ಲ ಹೆಂಗ ಇ ಅಪೆಂಡಿಕ್ಸ್ ಹೆಂಗ ಆಗುತ್ತೆ ಅದು ಯಾವ ತರ ಏನುನ್ ಮೆಡಿಕಲ್ ಫೀಲ್ಡ್ ಅಲ್ಲ ಹೆಂಗ ಆಗುತ್ತೆ
ನೀರ್ ನೀರುಬ್ಬು ಜಾಸ್ತಿ ಕುಡದಿಲ್ಲ ಕರೆಕ್ಟ್ ಟೈಮ್ ಊಟ ಮಾಡೋದಿಲ್ಲ ಕರೆಕ್ ಟೈಮ್ ಬಾತ್ರೂಮಗೆ ಹೋಗಲಿಲ್ಲ ಅಂದ್ರ ಅದು ಅದು ಒಂದು ಎಲ್ಲರಿಗಿ ಇರ್ತ ಅದೊಂದು ಸ್ವಲ್ಪ ಎದ್ದು ಬಳ್ತೆ ಅದು
ಅದೇನ್ ರೇರ್ ಡಿಸೀಸ್ ಏನ್ ಕಾಮನ್ ಡಿಸೀಸ್
ಕಾಮನ್ ಡಿಸೀಜ ಅ ನ ಕಾಮನ್ ಆಗಿರ್ತದ ಎಲ್ಲರಿಗಿರ್ತದೆ
ಹಾ
ಕಾಮನ್ ಕಾಮನ್ ಆಗಿರ್ತದ
ಹೌದಾ ನಮಗ ಆ ತರ ಆಗಿಲ್ಲ ಇನ್ನ ಅದಕ್ಕೆ ಮುಂದೆ ಬರ್ಬಾರ್ದಂತ ಮತ್ತ ಏನೇನ್ ಕೀರ್ ತಗೋಬೇಕು ನೀರ್ ಜಾಸ್ತಿ ಕುಳಬೇಕಾ ಏನೇನ್ ಮಾಡ್ಬೇಕ್ಪ ಬರ್ಬಾರ್ದ ನಮನ್ ಕಿಡ್ನ ಇ ಸೊಡ್ ಬರ್ಬಾರ್ದ ಅಂದ್ರೆ ನಾವ್ ಏನ್ ಮಾಡ್ಬೇಕಂದೆ
ಹ್ಮ್ ನೀರ್ ಹೊತ್ತಿಗೆ ಸೇವಿಸಬೇಕು ಮುಂಜಾನದ್ದು ಬಿಸಿನೀರ್ ಒಂದ್ ಲೋಟ ಬಿಸಿನೀರ್ ಕುಡಿಬೇಕು
ಎ ಒಂದ್ ಲೋಟ ಮುಂಜೆಲಿ ಎದ್ದು ಬಿಸಿನೀರು ಕುಡಿಬೇಕು ಹ ಕುಡ್ದ ನಂತರ ದಿನಕ್ಕೆ ಮಿನಿಮಮ್ ಆರು ಲಟ್ರ ನೀರ್ ಕುಡಿಬೇಕು
ನೀರ್ ಜಾಯ ಕುಡ್ಬೇಕ ಹ
ನೀರ್ ಜಾಸ್ತಿ ಕುಡಿಬೇಕು ಮ ರೆಕ್ ಟೈಮಿಗೆ ಊಟ ಮಾಡ್ಬೇಕು
ಹಾ
ಬಾಡಿಯಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಮತ್ತು ಐರನ್ ಕಂಟೆಂಟ್ ಬಾಳ ಇತ್ತ ಅಂದ್ರೆ ಎಗ್ದ ಮನ್ಷ್ಯನಿಗೆ ಕಿಡ್ನಿ ಸ್ಟೋನ್ ಆತವ
ಹ ಹಾ ಹಾ ಹಾ ಒಟ್ಟ ನೀರ್ ನೀರು ಡೇಲಿ ಎಷ್ಟ್ ಲೀಟರ್ ಕುಡಿಬೇಕು ನಾವು
ಮಿನಿಮಮ ಅದು
ಮಿನಿಮಮ್ ಮಾರಲಿ
ಹ್ಮ್ ಮಿನಿಮಮ್ ಕಿಡ್ನಿ ಸ್ಟೋನ್ ಕ್ಯಾಲ್ಸಿಯಂ ಕಂಟೆಂಟ್ ಐರನ್ ಕಂಟೆಂಟ್ ಬಾಡಿಯಲ್ಲಿ ಕಾಣ್ಕೊ ಬಂದ ಅವನು ಮಿನಿಮಮ್ ಅದು
ಹಾ ಹಾ ಹಾ ಹಾ ಹಾ
ಅತಿ ಹೆಚ್ಚು ಮೊಟ್ಟೆ ತಿನ್ಬಾರ್ದ ಚಿಕನ್ ತಿನ್ಬಾರ್ದದು ಮಟನ್ ತಿನ್ಬಾರ್ದು ಹಲಾದ್ ತಿನ್ಬಾರ್ದು ಬಾರ್ದು ಟೊಮೆಟೊ ಹೆಚ್ಚಾಗಿ ಹುಳಿ ಪದಾರ್ಥಗಳು ತಿಂದ್ರೆ
ಆಗತ್ತಾನ ಅದ ಕಿಡ್ನಿ ಸ್ಟೋನ್ ಹ ಹ ಹ ಹ
ಹ್ಮ್
ಹ ಫುಲ್ ಅ್ರ ಬಗ್ಗೆಲ್ಲ ನಾಲೇಜ್ ಇದೆ ನಿಮ ನೀವು ಮೆಡಿಕಲ್ಲ್ಲಿ ವರ್ಕ್ ಮಾಡ್ತಲ್ಲ ನಿಮ ಡಾಕ್ಟರ್ ಕಿಡ್ನಿಷ್ಟೊನ್ ಸ್ಪೆಷಲಿಸ್ಟ್
ಏ ಸ್ಪೆಷಲಿಸ್ಟ್ ಅಪ್ಪ ನಮ್ ಡಾಟ್ರ ಎಲ್ಲಿ ಇ ಟ್ರೈನ್ ಬಲ್ಲಿ ಇದ್ರು ಪಾಸ್ ಮಾಡಿಸ್ತಾನೆ ಅಷ್ಟೋ
ಹಾ ಹಾ ಹಾ
ಇವ್ರ ಹತ್ರ ಇವ್ರೇಏನಾದ್ರು ಬ್ಲ್ಯಾಡರ್ ಬಲ್ಲಿ ಬಂದ್ರ ಮುಂದೆ ಹ್ಮ್
ಚೆನ್ನಾಗಿದ್ದಾರೆ ಯಾವ್ಯಾರು ಇದ್ರೂ ಪೇೇಶೆಂಟ್ ಕಳಿಸಿ ನಂಬಲ್ಲಿ
ಹ್ಮ್ ಹ್ಮ್
ಬಲ್ಲದು ಮಾಡ್ತಾರ ಪಾಸ್ ಮಾಡ್ತಾರ ಹ್ಮ್ ಮತ್ತೆ
ಹೆನ್ ನೀನೇ ಹೇಳ್ಬೇಕು
ಏನಿಲ್ಲಪ್ಪ ಇಲ್ಲಿ ಸುಮ್ನೆ ಕೊತಿವಿ ನೋಡು
ಮತ್ತೆ
ಹೇಳಬೇಕ್ಲೇ ಅನ್ನ ಊರ್ ಕಡೆ ಸಮಚ್ಯ ಮಳೆ ಅಂದು ಬೇರೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂದವು
ನಂದಿನ್ನ ವೋಟರ್ ಐಡಿ ಇಲ್ಲ ಮಾರಾಯ
ಓಟ್ರೈ ಮಾಡ್ಸ್ಬೇಕಪ್ಪಾ ಹದ್ನೆಂಟು ಏಜ್ ಆಗಿದೆ ನಿಮ್ಗೆ ಗೊತ್ತಾಗಲ್ಲ ನೀವು ಸಣ್ಣವ್ರ ಇವಾಗ ಎಲ್ಲಾ ಪಿ ಯು ಸಿ ಸ್ಕೂಲ್ ಗಳದ್ರರಿ
ಹೌದು ಮಾಡ್ಸ್ಬೇಕ ನಮ ಪ್ಯಾನ್ ಕಾರ್ಡ್ನಲ್ಲ ವೋಟ್ರ ಐಡ್ನಲ್ಲ ಮಾಡಸ್ಬೇಕು ಇದು ಈಗ ಮೊನ್ನೆ ವಿಜಯ್ ಜಲ್ ದಳಪತಿ ಸಿಎಂ ಅನ್ನಲ್ಲ ತಮಿಳ್ನಾಡ
ಹ್ಮ್
ಅವನ್ ನೋಡಿದ ಏನ್ ಅನಸ್ತನ್ ನನ್ಗಂತ
ಹ ನಿಂತ ಬೀ ಮುನ್ಷ್ಯ ಎಲ್ಲ ತರ ನಾಲೆಜ್ ಅವನು ಸಿನಿಮಾದಲ್ಲಿ ಇದು ಮಾಡಿದ ಆದ್ರೆ ಆ ಗರ್ಮೆಂಟ್ ಏನ್ ಮಾಡತೋ ಇ ಹೈ ಲೆವೆಲ್ ಬೆಳತಾನ ಸಿನಿಮೆ ರಿಜೆಕ್ಟೇ ಮಾಡಕ ಬಿಟ್ರು ತಳುವ ಸಿನಿಮಾ ಅದನ್ನ ನಾನೇ ಸ್ವಂತ ಪಕ್ಷ ಕಟ್ಟಿ ನಾವನ್ನೇ ರಾಜಕೀಯ ಮಾಡ್ಬೇಕ ಅಂತಿ ರಾಜಕೀಯಕ್ಕೆ ಇರುಳುದು ವ್ಯತಿ ಮತಿಗೆ ಅವನೇ ಸಿ ಏಮ್ ಆದ ಅವನು ಬ್ಯಾನ್ ಮಾಡಿದ್ರ ಗೊತ್ತ ಅವನ್ ಪಿಚರ್ಗಳು
ಯಾರ ವಿಜಯ್
ಹ್ಮ್ ಹ್ಮ್ ಈ ಪಿಕ್ಚರ್ ಮಾಡ್ಕೂಡ ಅಂತಂದ್ರರು
ಬೇಕಂತ ಬ್ಯಾನ್ ಮಾಡಿದವ ಅದ
ಹ್ಮ್ ನೀವು ಹೈ ಲೆವೆಲ್ ಬೆಳ್ತಾನ ಹೋಗಡ್ತವೆ ಹ್ಮ್
ಹ್ಮ್ ಹ್ಮ್ ಹ್ಮ್
ಹ್ಮ್
ನನ್ ಗೊತ್ತೇ ಇಲ್ಲ ನೋಡ
ಹಾ ಹ
ಈ ತರ ಎಲ್ಲಾ ಮೋಸ ಮಾಡ್ಯಾರ ನನ್ಗೆ ಅಂದ್ರೆ ನಾವನೇ ಸಿಎಮ ಅನ್ನ ಈಗ ಮತ್ತೆ
ಪಕ್ಷ ಕಟ್ಟ ಹೆನ್ರಿ ಯಾರದೇ ಒಬ್ಬರು ಕಾಂಗ್ರೆಸ್ ಎಲ್ಲೂ ಸೇರ್ಕೊಳ್ಳಳಕೆ ಬ ಬಿಜೆಪಿಯಲ್ಲೂ ಹ್ಮ ರಾಮನಗರ
ಹಾ ಹಾ ಹಾ ಆಯ್ತು ಮತ್ತೆ ಮತ್ತೆನ್ ಅಂದ್ರನು ಒಂದ್ಲ ನಮ್ ಒಂದ್ ವರ್ಗಕ್ ಇನ್ಸ್ಪಿರೇಷನ್ ಅವಲ್ಲ ಅವ ಹೆಂಗ ಹೆಂಗ ಬದ ಹಂಗ ಅದ ನೋ
ಹ್ಮ ನ ಕರ್ನಾಟಲ್ಲಿ ಯಾರ
ಹ
ಬರ್ತಾರೆ ಮುಂದೆ ಆತರ ಆತರ ಅತರ ಉಂಟೆ
ಹಾ ನಮ್ ಕರ್ನಾಟಕದಾಗ ಯಾರ ಆತರ ಬ ಬಂದ್ರ ದರ್ಶನ್ ಬರ್ಬೋದು ಬೋತೆ ಅದೇ ದರ್ಶ
ಅ ದರ್ಶನ ಅವಂಗೆ ನಾಲೇಜ್ ತಿಲನು
ಎ ನಾಲೇಜ್ ಇದೆ ನನ್ನ ಹತ್ರ ಯಾಕೆ
ನಿಮ್ಗೆ ಗೊತ್ತಾಪಾ ನಿಮ ಧರೆನ್ ಏನ್ ಮಾಡ್ಯಾನ. ಅವನ್ ಸಮಜ ಸೇವೆ ಮಾಡ್ತಾನ ಅವ್ನು ಒಳ್ಳೆ ಕೊಡಗೆ ಒಳ್ಳೆ ಕೊಡುಗೆಗಳು ಕೊಡಬೇಕು ನಮ್ಮ ಇದಕ್ಕೆ ರಾಜ್ಯಕ್ಕೆ ಒಳ್ಳೆ ಸಂಸ್ಕಾರ ನಡತೆಗೋಳನ್ನ ಚೆನ್ನಾಗಿರ್ಬೇಕು. ಹ್ಮ.
ಚೆನ್ನಾಗ ಆವಾ ಎಲ್ಪಿಂಗ್ ನಚರ್ ಬರ ಬಾರ ಅದ.
ಹೆಲ್ಪಿಂಗ್ ನೇಚರ್ ಇಜ್ ನಾಟ್ ಇಂಪಾರ್ಟೆಂಟ್. ಸೋಷಿಯಲ್ ವರ್ಕ್ ಈಜ್ ಮೋಸ್ಟ್ ಇಂಪಾರ್ಟೆಂಟ್.
ಹ ಯ ಸೋಶಯಲ್ ವರ್ಕ್ ಬಾಳ ಮಾಡತನ ಆವಾ ಬಡವರಿಗ ಬಾಳ ಹೆಲ್ಪ ಮಾಡ್ಯನವ. ಒಳ್ಳೆ ಅವ್ನ ಬ ಅವ್ನ ಬಲಿ ಒಳ್ಳೆ ವ್ಯಕ್ತಿತ್ವ ಅವ ದರ್ಶನ್ ಬಲಿ
ಹ್ಮ.
ಹ್ಮ.
ಹಮ್ಮ ಹೆಂಗ ಆತ ಅವ ಬಂದ ಗೊತ್ತ
ಹ್ಮ.
ಹ್ಮ.
ಅವನಿಗೆ ಅವನಿಗೆ ವ ಬಿಡ್ಬೇಕ ಅವ್ನಿಗೆ ಜೈಲಿಂದ ಹೊರ ಹೊರಗ ಬಿಡ್ಬೇಕ ಅವ್ನಿಗೆ ಅವಾಗ ನೋಡು ಎಷ್ಟು ಒಳ್ಳೆ ಒಳ್ಳೆ ಕೆಲ್ಸ ಮಾಡ್ತಾನ.
ಅನ್ನ ಗೊತ್ತದ ಅರುವಾಗಿದ ಅವಾಗ ಅನುಭವ ಆಗಿದ ಅವಾಗಲ್ಲಿ ನಾ ಯಾಕಿ ಈ ತಪ್ಪು ಮಾಡಿ ಹ್ಮ
ಅವ ಎಲ್ಲಾ ಬಿಡ ಏನ ಗ್ರಹಚಾರ ಬಿಡ ಇದೆಲ್ಲಾ ನಾವ್ ಮಾತಾಡಬಾರ್ದು. ಒಂದ್ರ ಒಳ್ಳೆ ವ್ಯಕ್ತಿತ್ವ ಅವ ಎರಡು ವ್ಯಕ್ತ
ಹ್ಮ ಹ್ಮ. ಬರ್ತಾರ ಸಿ ಎಂ ಚೆನ್ನಾಗಿರೋರ ನೆಕ್ಸ್ಟ್ ಯಾರರ ಇರ್ತಾರ ಹಂಗೆನ್ ಪ್ರದೀಪ್ ಈಶ್ವರ್ ನೋಡ ಎಂಲೆ ಚೆನ್ನಾಗ್ಯನ ಅವನು
ಎ ಅವನ ಮೋಟಿವೇಟ್ ತಗೊಂಡ್ ಏನ್ ಮಾಡ್ತ ತಿ ಒಂದ ಕೋಟ್ಯನ ಗಂಟ್ಲೆ ಎಲ್ಲಾ ಬ್ಲ್ಯಾಕ್ ಮನಿ ಮಾಡ್ಕ ಬ್ಲಾಕ್ ಮನಿ ಮಾಡ್ಕಂದ ಕುಂತಾನ.
ಅಂದ್ರು ಒಂದ್ ಲೆಕ್ಕದಾಗ ಎಮ್ ಎಲ್ ಎ ಚೆನ್ನಾಗ ವರ್ಕ್ ಮಾಡ್ತಾನ ಇವಾಗ.
ಹ್ಮ ಸರಿ ತೊ ನಿದ್ದೆ ಬಂತ್ ಸರಿ ತೊ ನಿದ್ದೆ ಬಂದನ ನಾಳೆ ಕಾಲ್ ಮಾಡ.